ಹಲೋ
ಏನ್ ಮಾಡ್ತಿದ್ದೆ
ನಾನ್ ಏನೆಲ್ಲ ಸುಮ್ನೆ ಕೂತಿದ್ದೆ ನೀ ಏನ್ ಮಾಡ್ತಿದ್ದೆ
ನಾನು ಏನಿಲ್ಲ ನೋಡಿ ಇವಾಗ್ ಕೂತಿದ್ದು ತಿಂಡಿ ಮಾಡಿ. ನಿನ್ ತಿಂಡೆ ಆಯ್ತಾ
ತಿಂಡಿ ಮಾಡ್ಬೇಕು ಮಮ್ಮಿ ಅವಲಕ್ಕಿ ಮಾಡಿದ್ರು ತಿನ್ ಹ ಇಲ್ಲ ಇಲ್ಲ ನಾನು ಹ ಬೆಳಿಗ್ಗೆ ಎದ್ದಿದ್ದೆ ಲೇಟ್ ಆಯ್ ನಿನ್ನೆ ಎಕ್ಸಾಮ್ ಇತ್ತು ನನ್ಗೆ ಹ ಆ ನಾನು ಎಂ ಮಾಡ್ತಿದ್ದೀನಾ ನಂದು ಹೆಗ್ ಕ್ಸಾಮ್ ಇತ್ತು ಎಂ ಎಸ್ ಸಿ ಫಸ್ಟ್ ಸೇಮ್ ದ್ ಎಕ್ ಸಾಮಿತ್ತು ನನ್ನೆ ಒಂದ್ ಪೇಪರ್ ಕಂಪ್ಲೀಟ್ ಆಯತ್ ಮೂರ್ ಪೇಪರ್ ಕಂಪ್ಲೀಟ್ ಆಯ್ತ ಟೋಟಲ್ ಇನ್ನ ಎರಡ್ ಪೇಪರ್ ಉಳ್ದಿದೆ ಆ ನಿನ್ನೆ ಎಕ್ಸಾಮ್ ಇ ತ್ತಲಾ ಐದ್ ಗಂಟೆ ತಂಕ ಎಕ್ಸಾಮ್ ಆಗ್ಬಿಡ್ತಾ ಫುಲ್ ತಲೆನೋವ್ ಬೇರೆ ಬಂದ್ಬಿಟ್ಟಿತ್ತು ಅಂತ ಟ್ಯಾಬ್ಲೆಟ್ ತಗೊಂಡ್ ಮಲಗಿದ್ದೆ ಬೆಳಗ್ಗೆ ಲೇಟ್
ಅಲ್ಲೇ ನಿಮ್ಮೂರಲ್ಲೇ ಇತ್ತ
ಹಾ ಹಾ ನಮ್ಮೂರಲ್ಲೇ ನಮ್ಮೂರಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಸೆಂಟರ್ ನಾ ಯಾಕಂದ್ರೆ ಬೇರೆ ಊರು ಅಂದ್ರೆ ಕಷ್ಟ ಆಗ್ತೆ ತೂಡ್ ಹಾಕೋದು ಜಾಗ ಹುಡುಕೋದು ಎಲ್ಲ ಟೈಮ್ ಆಗ್ಬಿಡುತ್ತೆ ಹ್ಮ ಇಲ್ಲಾಂದ್ರೆ ಟು ವೀಲರ್ ಇರುತ್ತಾ ಬೇಗ ಹೋಗ್ಬೇಕು ಬರ್ಬೋದು ಅಂತ ಹೇಳಿ ಇಲ್ಲೇ ಹಾಕಿಸ್ಕೊಂಡಿದ್ನಾ ಅದು ತಲೆನೋವು ಬೇರೆ ಬಂದ್ಬಿಟ್ಟೈತಂತ ರಾತ್ರಿ ತಲೆ ನೋಡ್ ಟ್ಯಾಬ್ಲೆಟ್ ತಗೊಂಡ್ ಮಲ್ಗಿದ್ದೆ ಬೆಳಿಗ್ಗೆ ಲೇಟ್ ಆಯ್ತು ಎದ್ದಿದ್ದು ಫುಲ್ಲು ಕಾಫಿ ಟೀ ಬಿಸ್ಕೆಟ್ ತಿಂದಿದ್ನಾ ಅದೇ ಒಂತರಾ ಹೊಟ್ಟೆ ತುಂಬಿದಂಗಾಗಿ ಥೂ ನಮ್ಗ್ ಯಾಕ್ ಇನ್ನು ತಿಂಡಿ ಆಗಿಲ್ಲ ಇನ್ನ ಲೇಟು ಇನ್ನೊಂದು ನಿಮ್ದು ಏನ್ ತಿಂಡಿ.
ನಂದು ಇವತ್ತು ಇದು ಟೊಮ್ಯಾಟೋ ಬಾತ್ ಮಾಡಿದ್ರು ಅದೇ ತಿನ್ಕೊಂಡೆ.
ಚೆನ್ನಾಗಿರುತ್ತ.
ಹಾ ಇರುತ್ತೆ ಹ್ಮ್ ಚೆನ್ನಾಗ್ ಮಾಡ್ ಕರೆ ತುಂಬಾ.
ಹ್ಮ ಹಃ ಹಃ ಹ ಮತ್ತೇನ್ ಮ ಇವತ್ತಿಲ್ಲ ಮತ್ ಮತ್ತೆ ನಂಗೆ ಇಪ್ಪತ್ ತೋಮ್ಬತುಕ್ ಒಂದ್ ಎಕ್ಸಾಮ್ ಇದೆ. ಅದು ಬಯೋಮಾಲಿಕ್ಯುಲ್ಸು ಸ್ವಲ್ಪ ಕೆಮಿಸ್ಟ್ರಿ ಡಿಫೆಂಡ್ ಆಗುತ್ ಅದು. ಅದು ಸಬ್ಜೆಕ್ಟು ಸ್ವಲ್ಪ ಟಫ್ ಇದೆ ಹಂಗಾಗಿ ಒಂಚೂರ್ ಇವತ್ತು ಓದ್ಕೋಬೇಕು ಇವತ್ತು ನಾಳೆ. ಅದೇ ಅದೊಂದು ಎಕ್ಸಾಮ್ ಮುಗೀತು ಬಯೋಮಾಲಿಕ್ಯೂಲ್ಸ್ ಅಂದ್ರೆ ದಾಟ್ ದಂಗೆ ಮತ್ ಮತ್ ಇನ್ನೊಂದ್ ಲಾಸ್ಟ್ ಪೇಪರ್ ಈಸಿ ಇದೆಪ. ಪರ್ವಾಗಿಲ್ಲ.
ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಹೌದ್
ಹಾ ಅವ್ರೆಕ ಹ. ಅವ್ರು ನೋಟ್ಸ್ನ ವಾಟ್ಸಪ್ ಮಾಡ್ಬಿಡ್ತಾರೆ ವಾಟ್ಸಪಲ್ ಕಲ್ಸ್ ಬಿಡ್ತಾರೆ.
ಅಂದ್ರೆ ಇಷ್ಟು ಓದ್ಕೊಳ್ಳಿ ಅಂತ ಹೇಳ್ತಾರಾ ನಿಮಗೆ
ಥೂ ಲೈಕ್ ಒಂದು ಲಾಸ್ಟ್ ಮಿನಿಟ್ ಗೈಡ್ ಅಂತ ಇರುತ್ತೆ ಸೋ ಅದನ್ನು ಕಳಿ ಅಂತ ಇದು ಮಾಡ್ಬಿಡ್ತಾರ ನೋಟ್ಸು
ಎಷ್ಟ್ ಜನ ಇದ್ದೀರಾ ನೀವು ಆಾಗ ಎ ಎಕ್ಸಾಮ್ ಬರ್ಸಿ
ನಾ ನಾ ನಾವು ತುಂಬಾ ಜನ ಇದ್ದೀವಿ ನಮ್ದು ಯೂನಿವರ್ಸಿಟಿಯಿಂದ ಆತ್ ಆತ್ರ ನಾನ್ ಎಮ್ ಎಸ್ ಸಿ ಮಾಡ್ತಿರೋದ್ ನಮ್ದು ಬ್ಯಾಚ ಒಂದು ಎಂಬತ್ ಜನ ಇದ್ದೀವಿ
ನೀ ಎಕ್ಸಾಮ್ ಅಷ್ಟೇ ಹೋಗೋದು
ಇಲ್ಲ ಇಲ್ಲಿ ನಾನ್ ಸೆಂಟರ್ ಇಲ್ಲಿ ತಗೊಂಡಿರೋದ್ರಿಂದ ಇಲ್ಲಿ ಎಮ್ ಎಸ್ ಸಿ ಅ ನನ್ನಕ್ಕೆ ಮೂರ್ ಜನ ಇದ್ದೀವಿ ನಮ್ಮ ಕ್ಲಾಸ್ ಅಲ್ಲಿ
ಅಂದ್ರೆ ಪರಿಚಯ ಆಗಿದಾರ ಅವರು
ಅಂದ್ರೆ ಎಮ್ ಎಸ್ ಸಿ ಎಮ್ ಬಿ ಎ ಎಮ್ ಕಾಮು ಎಮ್ ಸಿ ಎ ಇವ್ರ ಎಲ್ರುೂ ಬಂದಿರ್ತಾರೆ ಬರಿಲಿಕ್ಕೆ
ಹ್ಮ
ಹಾ ಒಂದೇ ದಿನಾನೇ ಇಟ್ಟಿರ್ತಾರೆ ಬಟ್ ಅವ್ರದುು ಬೇರೆ ಬೇರೆ ಸಬ್ಜೆಕ್ಟ್ ಆಗುತ್ತೆ ನಮ್ದೇ ಬೇರೆ ಸಬ್ಜೆಕ್ಟ್ ಆಗುತ್ತೆ
ಹ್ಮ್ ಹ್ಮ
ಈ ಅಂಗಿರುತ್ತ ಅಂದ್ರೆ ಈಗ ಎಕ್ಸಾಮ್ಸ್ ಹಾಕಿದಾರೆ ಅಂದ್ರೆ ಎಂ ಸಿ ಎ ದು ಎಮ್ ಬಿ ಎ ಎಂ ಕಾಮು ಎಂ ಎಸ್ ಸಿ. ಹ ಅದು ಅಷ್ಟು ಡೇಟ್ ಇಂದ ಅಷ್ ಡಡೆಟ್ ತನಕ ಅಂತ ಎಕ್ಸಾಮ್ ಇಟ್ಟಿರ್ತಾರೆ ಹ ಸ ಟ್ ಅ ಅವ್ರ ಅವ್ರ್ದು ಡಿಪೆಂಡೆಂಟ್ ಯಾವ್ ಸಬ್ಜೆಕ್ಟ್ ಸೆಲೆಕ್ಟ್ ಆಗಿರುತ್ತೆ ಆ ಎಕ್ಸಾಮ್ಸ್ ಅವ್ರ ಅವ್ರಗೆ ಇರುತ್ತೆ
ಹ್ಮ್ ಹ್ಮ್
ಹಂಗಾಗಿ ಮುಗಸ್ಕೊಂಡ್ ಬಿಿಟ್ಟು ಡಣ ಅಂತ ಇದೊಂದು
ಹ್ಮ್ ಜನಕ್ಕೆ ಊರಿಗೆ ಹೋಗಿಲ್ವಾ
ಇಲ್ಲ ಊರಿಗೆ ಹೋಗಿಲ್ಲ ಅದೇ ಇ ಎಕ್ಸಾಮ್ ಮುಗಿಸ್ಕೊಂಡು ಊಗ್ ಹೋಗೋಣ ಅಂತ ಇದ್ದೀನಿ
ಊದಂದ ಇದ ಅನ್ಸತಲ್ಲ ನೀನು
ಇದೀನಿ ನಾನ್ ನನ್ ಫ್ರೆಂಡ್ಸ್ನೆಲ್ಲಾ ಮಾತಾಡ್ಸೊ ಮಾತಾಡ್ಸಕ್ ಹೋಗ್ಬೇಕ ಅಲ್ಲಿಗೆ ಇನ್ ಹೋಗಕೆ ಆಗಿಲ್ಲ ಅದೇ ಎಕ್ಸಾಮ್ ಮುಗಿ ಲಿ ಅಂತ
ನಿನ್ ಫ್ರೆಂಡ್ ಹಓದ್ಲಾ ಮದ್ವೆ ಆಗ ಈಗ
ಹ ಹೂದ ಮ್ಲು ಅವಳು ಫುಲ್ಲು ಇವಾಗ ಬಿಸಿ ಆಗ್ಬಿಟ್ಟಿದಾಳ ಅವಳು ಮತ್ತೆ ಸ್ಟಾರ್ಟಿಂಗ್ ಎಲ್ಲ ಮ ಹ ಅಂದ್ರೆ ಅವ್ರದುು ಹೆಂಗಿದೆ ಅಂದ್ರೆ ಬೇರೆ ಅವ್ರು ಗಂಡ ಎಟಿ ಅಷ್ಟೇ ಇರೋದು ಅವ್ರ ಅತ್ತ ಮಾವ ಎಲ್ಲ ಬೇರೆ ಅವ್ರಲ್ಲ ಇದಾರಾ ಹಂಗ
ನೀವ ಇವಾಗ ಎಲ್ಲಿ ಮತ್ತೆ ದಂಡ ಇಲ್ಲ
ಅವ್ರದು ಅಲ್ಲೇ ನಿಯರ್ ಆಗತ್ತೆ ಹಂಗಾಗಿ ಹಾ ಕೇಳ್ತಿದೆ ಅಲ್ಲಾ ಕೇ ಹ್ಮ್ ಮತ್ತೆ ಏನ್ ಮಾಡ್ತ ಅವ್ರ ಇರ ಅದು ಚಿಕ್ಕಬಳ್ಳಾಪುರ ಅಂತ
ನೀವ ಪ್ರೀತಿ ಅಲ್ಲೇ ಆ
ಅವಳಲ್ಲೇ ಇದ್ದಾಳೆ ಅವಳ ಗಂಡನನ್ ಮನೆ ಅಲ್ಲೇ ಇರೋದು ತ ಪಲ್ಲೆ ಇದ್ದಾಳೆ ಅತ್ತೆ ಮಾವ ಎಲ್ಲ ಬೇರೆ ಊರು ರಲ್ಲ ಇದಿದ್ದಾರೆ
ಬಂದಿಲ್ವಾ ಇವಾಗ
ಇಲ್ಲ ಇಲ್ಲ ಬಂದಿಲ್ಲ ಅವ್ಳು ತುಂಬ ಮದ್ವೆ ಆದ್ಮೇಲಿಂದ ಬಂದೇ ಇಲ್ಲ ಅವ್ಳ ಇಲ್ ಕಡ ಈ ವೀಕ್ ಬರ್ತೀನ್. ಮದ್ವೆ ಆದ್ಮೇಲ್ ಇನ್ ದ ಅಕಡೆಗ್ ಹೋಗ್ ಅಲೋ. ಕೇಳ್ತಿದೆ ಕೇಳ್ ತಿದೆ ಮದ್ವೆ ಅದ್ ಆಮೇಲಿಂದ ಗಂಡನ್ ತ ಗಿಂದ ಈ ಕಡೆ ಬಂದ್ ದೆಯಿಲ್ಲ ಅವ್ಳು.
ಹೌದಾ ಮತ್ ಇನಿನೇನೋ ಸ್ಟೇಟಸ್ ಏನೂ ಹಾಕಿದ್ದೆ ಅಲ್ಲಾ ಅವ್ರು ಇದ್ರಲ್ಲಿ.
ಹಾ ಅದು ಇಲ್ಲೇ ಮದ್ವೆ ಆಯ್ತಾ. ಮದ್ವೆ ಆದ್ಮೇಲೆ ಒಂದ್ ವ ಒಂದು ಟೂ ತ್ರೀ ಡೇಸ್ ಫೋರ್ ಡೇಸ್ ಇಲ್ಲೇ ಇದ್ಳು ಅವಳು ಅವಾಗ ಗಂಡನು ಇಲ್ಲೆ ಇದ್ದ. ಅವ್ರ ತವ್ರ ಮನೆಯಲ್ಲೇ ಇದ್ಲು. ಹ ಆಮೇಲೆ ಮೇಲೆ ಇದು ಏನು ಎಲ್ಲಾ ಮುಗಸ್ಕೊಂಡು ಫಂಕ್ಷನ್ ಎಲ್ಲ ಮುಗುಸ್ಕೊಂಡ್ ಆಮೇಲೆ ಓದ್ಲು ಅಲ್ಲಿಗೆ ಚಿಕ್ಕಬಳ್ಳಾ ಬರಕೆ ಆಮೇಲಿಂದ ಬಂದ ಇಲ್ಲ ಈ ಕಡೆ. ಅದು ಅವಾಗಮ್ಮಿ ಮದ್ವೆ ಆಗಿ ಒಂದು ಟೂ ಡೇಸ್ಗೆ ಮೀಟ್ ಆಗಿದ್ದದು.
ತ್ತಲ್ಲ.
ಇಲ್ಲ ಇಲ್ಲ ಅವಳ್ಗಿನ್ನು ಆಗಿಲ್ಲ ಆಗಿಲ್ಲ.
ಮತ್ತೆ ಅವ್ಳು ಯಾರು ಇನ್ನೊಬ್ಬಳು ನೀನ್ ಹಾಕ್ತಯಲ್ಲ ಫೋಟೋ.
ಅವಳು ಸೌ ಹಾ ಅವಳು ಸೌಂಡು ಅವಳಿಗೆ ಇನ್ನು ಮದುವೆ ಆಗಿಲ್ಲ.
ಹ್ಮ್ ಹ್ಮ್
ಹ್ಮ್ ಇವುಳಿಗೆ ಅಷ್ಟೇ ಹಾ ಹಾ ಅವಳೆ. ಮೇಕಪ್ ಆರ್ಟಿಸ್ಟು. ನಮ್ ಗ್ಯಾಂಗ್ ಅಲ್ಲಿ ಇವೆಲ್ಡೇ ಫಸ್ಟ್ ಗಾಗಿಿರೋದು ಮದ್ವೆ ಅಂದ್ರೆ
ಹ್ಮ್ ಹ್ಮ್
ಹ್ಮ್ ಹ್ಮ್ ಹ್ ಇಲ್ಲ ಇಲ್ಲ ನಂದಿನೂ ಲೇಟು ನಂದನ್ನು ಮೂರ್ ನಾಲ್ಕು ವರ್ಷ ಲೇಟ್ ಟ್ಟು
ಬಿಡ್ತಾರ ಅಷ್ಟು ಜನ
ಹಾ ಮನೇಲ್ಲೇ ಬೇಡ ಅಂತಿದ್ದಾರೆ ಇನ್ನು ಹ್ಮ್ ಒಂದ್ ಸ್ವಲ್ಪ ಆರಾಮಾಗೆ ಇಲ್ಲೆಲ್ಲ ಒ ಮೂವತ್ ದಷ ಕಾಗಣ ಅಂತ ಇದ್ದೀನಿ ಅಲ್ ಮನೇಲಿ ಏನಂದ ಲೈಕ್ ಒಂದ್ ಸ್ವಲ್ಪ ಮಾಡ್ಲಿ ಏನೋ ದುಡಿಲಿ ಎಂಜಾಯ್ ಮಾಡ್ಲಿ ಆಮೇಲ್ ಮಾಡದ್ ಮದ್ವೆ ಆಗಿದ ್ದಿದ್ದೆ ಎಂತೇಳಿ ಫ್ರೀ ಬಿಟ್ಟು ಇಟ್ಟಿದ್ದಾರೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿಲ್ಲ ನನ್ ಬಗ್ಗೆ ಅಷ್ಟೆ ಇನ್ನೊ ದು ಜೋಡ್ಸ್ಬೇಕಲ್ಲ ನನ್ ಮದ್ವೆಗೂ ಆತ ಕಷ್ಟ ಕರನುೂ ಟೈಮ್ ತಗೊಂಡಿದ್ದಾರೆ
ಹ್ಮ್
ಮತ್ತೆ ನಿಮ್ದು ಮತ್ವೆ
ಏನೊಮ್ದೇ ನೀ ಈಗಿಲ್ಲ ದ ಸದ್ಯಕ್ಕೆ
ನಮ್ಮ್ ಓನರ್ ಆಂಟಿ ಕೇಳ್ತಿದ್ರು
ಈಏ ನಮ್ಮದ್ೇಗ
ಹಾ
ಬೇಡ ರೀ ನಮ್ಗ ನ್ ಬೇಡ ನೀವುಗ್ ಬೇಕಂದ್ರೆ ಆಗಿ
ಇಲಾ ನನ್ಗೂ ಕೇಳಿದ್ರು ನಿಮ್ಗೂ ಕೇಳಿದ್ರು
ಆ ಓನರ್ಂಟಿನೇ ತಡಿಯಕ್ ಆಗ್ತಿಲ್ಲ ಏನ ಮಕ್ಕಳನು ತಡಿಯುತ್ತ
ಇಲ್ಲ ಅವ್ರು ಬೇರೆ ಬೇರೆ ದೇಶದದಲ್ಲಿ ಇದ್ದಾರಂತ ಅವ್ರು ಅದಕ್ಕೆ ಅವರು ಹ್ಮ್ ನಾನು ಅಲ್ಲಿಂದ ಖಾಲಿ ಮಾಡ್ಕೊಂಡ್ ಬರ್ಬೇಕ್ರೆ ಮತ್ತೆ ಕೇಳಿದ್ರು ಮತ್ತೆ ಹೆಂಗೆ ಮದ್ವೆ ಅಂತ ಂದ್ರು ಇಲ್ಲ ಆಂಟಿ ಇನ್ನು ಲೇಟು ಅಂತ ಅಂದೆ ಮತ್ತೆ ಪೂಜಂದ ಏನಾಯ್ತು ಅವಳ ಯದಾದ್ರು ಮಾಡ್ತಿದಾರ ಅಂತ ಅಂದ್ರು ಹ ಆಂಟಿ ಅವಳಿಗೂ ಇನ್ನು ಬಿಟ್ಟ ಲೇಟ್ ಅಂತ ಅನ್ಸುತ್ತೆ ಅವಳು ಇನ್ನು ಅ ಟೈಮ್ ತಗೊತಿದ್ದಾಳೆ ಇಲ್ಲ ಆಗಲ್ಲ ಅಂತ ಅಂತಿದ್ದಾಳೆ ಅಂತ ಅಂದಂದೆ ನಾನು ಕೂಡ ಅದಕ್ಕೆ
ಹ್ಮ್ ನ್ ಅಂಟಿಿಗೆ ಯಾರ ಸಿಕ್ತಿಲ್ಲ ಅನ್ಸತ್ತೆ
ಹ್ಮ ನಾನಲ್ಲಿಂದ ಖಾಲಿ ಮಾಡ್ಕೊಂಡ್ ಬರ್ಬೇಕಾದ್ರೆ ಕೇಳ್ತಾ ಇದ್ರು
ಅಲ್ಲಿ ನಿಮ್ ರೂಮ್ ಅಲ್ಲಿ ಸ್ವಲ್ಪ ನನ್ ಬುಕ್ಸ್ ಎಲ್ಲಾ ಇತ್ತು ಹಾ
ಇಲ್ಲ ಬುಕ್ಸ್ ಏನು ಇರ್ಲಿಲ್ಲ ಜಸ್ಟ್ ಒಂದು ಬಟ್ಟೆ ಬ ಬ್ಯಾಗ್ ಇತ್ತದು
ಇಲ್ಲ ಸ್ವಲ್ಪ ಬುಕ್ಸ್ ಎಲ್ಲಾ ಇದ್ವಲ್ಲ ಅ್ರಲ್ಲಿ ನಂದ ಏನಾದ್ರು ಮಿಕ್ಸ್ ಆಗಿತ್ತ ಅಂತ
ಇಲ್ಲ ಇಲ್ಲ ಅದ್ರಲ್ಲಿ ಏನುೂ ಇಲ್ಲ
ಹ್ಮ
ಹ್ಮ್ ಅದರಲ್ಲಿ ಏನೂ ಇರ್ಲಿಲ್ಲ
ಅದೇ ನಂದ ಸ್ವಲ್ಪ ಕನ್ನಡ ಮಿಸ್ ಆಗಿದ್ವು ಅದಕ್ಕೆ ಅಲ್ಲೇ ಬಿಟ್ಟಿನಾ ಅಂತ ಆತವಿ
ಹೌದಾ ನೋಡಿಲ್ಲಲ್ಲ ನಾನು ಬೇಕಂದ್ರೆ ನೋಡ್ ಬೇಕು ಅಂತ ಅಂದ್ರೆ ಅದೇ ನನ್ ಫ್ರೆಂಡ್ ರೂಮ್ ಅಲ್ಲಿ ಇದೆ ಕೇಸು ನನ್ ಆ ಕಡೆ ಬರ್ತ ರ್ತೀನಿ ಅಲ್ಲ ಅವಾಗ ಫ್ರೀ ಆದಾಗ ಆ ಕಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಇತ್ತು ಅಂದ್ರೆ ತಗೊಂಡ್ ಬರ್ತೀನಿ ನಾನು ನಾನ್ ಬುಕ್ ನೋಡ್ಲಿಲ್ಲ. ನಾನ್ ಹಂಗೆ ಬಾಕ್ಸ್ ಏನಿತ್ತಲ್ಲ ಅದು ಬಾಕ್ಸ್ ಹಂಗೆ ನನ್ನ ಫ್ರೆಂಡ್ ರೂಮ್ ಅಲ್ಲಿ ಅವ್ರ ಮನೆ ಮೇ ಮನಲಿ ಶೆಲ್ಫ್ ಇದೆ ತುಂಬಾ ದೊಡ್ಡದು ಇದೆ ಶೆಲ್ಫು. ಹಾಂಗಾಗ್ ನಂದು. ಸಾಮಾನ ಎಲ್ಲ ಅಲ್ಲಿ ಇಟ್ಟಿದ್ದೀನಿ.
ಅದೇ ಅದ್ರಲ್ಲೆ ಸ್ವಲ್ಪ ಮಿಕ್ಸ್ ಆಗಿದಾವ ಅನ್ಸತ್ತೆ ನಂಗ ಇಲ್ಲ ಎಲ್ಲಿ ಸಿಗ್ಲಿಲ್ಲ ಅವು. ಅದಿಕ್ಕೆ ಕೇಳ್ದೆ.
ಮೆ ಬಿ ಅದ್ರಲ್ಲಿ ಇರ್ಬೇಕೇನು. ನೋಡ್ತೀನಿ ಒಂದ್ಸತಿ ಅದೇ ಬರ್ತೀನಿ ಅಲ್ಲ ಊ ರಿಗ್ ಬಂದಾಗ ಅ ಅಕಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಇನ್ ಕೇಸ್ ಇತ್ತಂದ್ರೆ ತಗೊಂಡ್ ಬರ್ತೀನಿ.
ಹ್ಮ್ ಹ್ಮ್ ಹೌದು ಮತ್ತೆ.
ಮತ್ತೆ, ಏನ್ ಮಾಡ್ತಿದ್ದೀರಾ.
ಏನಿಲ್ಲ ನೋಡಿವತ್ತೇನ್ ಸಾಯಂಕಾಲ ಹೋಗ್ಬೇಕು ಅಲ್ಲಿ ತನ ಮಂದ್ಕೊಳ್ಳೋದು ಊಟ ಮಾಡೋದು ಇಷ್ಟೇ ಕೆಲ್ಸ.
ಹ್ಮ್ ಹ್ಮ ಫುಲ್ ಫ್ರೀ ಇದ್ದೀರಾ ಅನ್ಸತ್ತೆ.
ಹ್ಮ್ ಹ್ಮ್ ಫ್ರೀ ಇದೀನಿ ಫ್ರೀ ಇದೀನಿ.
ಹ್ಮ್ ಹ್ಮ್ ಯಪ್ಪ ಹೆಂಗ್ ನಡೀತ್ತಿದೆ ಸ್ಟಡೀಸ್ ಎಲ್ಲ.
ನಮ್ಮ ಚೆನ್ನಾಗ್ ನಡೀತು. ತಿದೆ ಏನೋ ಹಂಗೆ. ಲೈಫ್ ಹೋಗ್ತಾ ಇದೆ ಹ. ದಂಗೆ.
ಹಃ ಹಃ ಹ ಹಾಂಗೆ. ಮಾಡಿ, ಮಾಡಿ, ಏನೋ ಮಾಡ. ಹತಾ, ಇದ್ದೀರಲ್ಲ? ..
ಹರಿೀ, ಮಾಡ್ಬೇಕು? .. ಹ್ಮ, ಏನಾದರೂ, ಒಂದ್. ಮಾಡ್ಕೊೋಗಿದವಿ ಬೇಗ? ..
ಹೌದು! ಅದು ನಿಜ ಒಂದ್ ಯಾವ್ದೋ? ಒಂದ್ ಏನಾದರು, ಒಂದ್ ಮುಗಿಸ್ಕೊಂಡ್ಬಿಟ್ರೆ. ನಿಮ್ಗು ಈಸಿ ಆಗುತ್ತೆ ಅವಾಗ? ..
ಹ್ಮ್, ಅದೇ ರೀ! ನ ನೋಡ್ಬೇಕ, ಏನಾಗುತ್ತೋ ಏನು ಅಂತ.. ..
ಹ..
ಸರಿ, ತಗೊಳ್ಳಿ. ಮತ್ತೆ ಮಾಡ್ತೇನಿ? ..
ಫ್ರೀ? ಆದಾಗ, ಮಾಡಿ ಮರಿಬೇಡಿ ಆಯ್ತಾ? . ಸರಿ, ಸರಿ, ಆಯ್ತು? ಬಾಯ್.. ..
ಬಾಯ್? ..